ಹಲೋ ನಮಸ್ಕಾರ ನವ್ಯವರು ಇದಿದಿ ಮಾವನ್ ಕಾಯಿ ಕೊಟ್ರೋ ನಿಮ್ಮಮ್ಮಿ ತಿನ್ಬಿಟ್ಟು ಕೂತ್ಕೊಂಡಿದೀನಿ
ಓಕೆ ಈಗ ನಾವು ಮನೆ ಬಗ್ಗೆ ಮಾತಾಡಣ
ಓಕೆ
ಓಕೆ ಹ್ಞ ನೀ ಹೊರ ಊರಿಗೆ ಹೋಗಿ ಒಂದು ತಿಂಗಳಾದ್ಮೇಲೆ ಮನೆಗೆ ವಾಪಸ್ ಬಂದಾಗ ಮೊದಲ್ ಏನನ್ಸು ತ್ತೇ ಅಬ್ಬಾ ಫೈನಲಿ ಮನೆಗೆ ಬಂದೆ ಅಂತ ನೆಮ್ಮದಿ ಅನ್ಸುತ್ತೆ ಅಲ್ವಾ
ಹೌದು
ಆ ಬಾಗಿಲು ತೆರೆದ ತಕ್ಷಣ ಬರುವ ವಾಸನಿ ಅಮ್ಮ ಊಟ ಮಾಡು ಅನ್ನೋ ಮಾತು ನಿನ್ನ ರೂಮಿನ ಮಂಚ ಇ ದೆಲ್ಲಾ ಯಾಕೆ ಅಷ್ಟು ಖುಷಿ ಕೊಡುತ್ತೆ ಯಾಕಂದ್ರೆ ಮನೆ ಅಂದ್ರೆ ಇದು
ಮಾತಾಡ್ತಿರಲ್ಲ ಮಾತಾಡ್ಬರ್ದಾ ಹಾ ಹೌದು ಹಾ ಹೌದು
ಸರಿ ಸರಿ ಸರಿ ಓಕೆ ಸ್ವಚ್ಛ ಭಾರತ್ ಬಗ್ಗೆ ಮಾತಾಡ್ದ್ವಾ
ಹೌದು ಮಾತ್ ಆಯ್ತು ಮಾತಾಡಿ ಸ್ವಚ್ಛ ಭಾರತಬ್ಗೆ
ಈ ಓಹೋ ಅವಾಗ
ಹ್ಮ್
ಓಕೆ ಇವಾಗ ಹ್ಮ್ ಸೋಷಿಯಲ್ ಮೀಡಿಯಾ ಬಗ್ಗೆ ಓಕೆ ಓಕೆ ಬೇಡ ಬೇಡ
ಇರಿ ಹಾಂಗೆ ಹ್ಮ್ ಇವಗ ಸಾಮಾಜಿಕ ಮಾಧ್ಯಮದ ಬಗ್ಗೆ ಮಾತಾಡೋಣ
ಹೌದು ಮಾತಾಡಿ
ಓಕೆ ಸಾಮಾಜಿಕ ಮಾಧ್ಯಮ ಎಂದರೆ ಅಂತರ್ಜಾಲ ಆಧಾರಿತ ವೇದಿಕೆಗಳ ಮತ್ತು ಆಪ್ ಗಳು ಇವು ಜನರಿಗೆ ಮಾಹಿತಿ ವಿ ಚಾರಗಳು ಫೋಟೋ ವಿಡಿಯೋ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಮತ್ತು ಸಮರ್ಪ ಸಮರ್ ಸಮರ್ಪಿಸಲು ಸಹಾಯ ಮಾಡುತ್ತವೆ ಉದಾಹರಣಕ್ಕೆ ವಾಟ್ಸಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಗ್ಸ್ ಲಿಂಕ್ಡ್ನ್ ಇವೆಲ್ಲ ಸಾಮಾಜಿಕ ಮಾಧ್ಯಮದ ವಿಧಗಳಲ್ಲಿಯೂ ್ ಯಾವ್ಯಾವ ವಿಧಗಳು ಇವೆ ಅಂದ್ರೆ ಸಾಮಾಜಿಕ ಜಾಲತಾಣ ಮಾಧ್ಯಮ ಹಂಚಿಕೆ ಸೂಕ್ಷ್ಮ ಬ್ಲಾಗಿಂಗ್ ಸಂದೇಶ ಆಪ್ಗಳು ಚರ್ಚಾ ವೇದಿಕೆಗಳು ಈಥರವು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕಲಿಂಕ್ಡ್ ಇನ್ನು ಲೈಕ್ ಜನರಿಂದ ಜನರೊಂದಿಗೆ ಸಂಪರ್ಕಕ್ಕೆ ಬರುವಂಥವು
ಹ್ಮ್
ಮಾಧ್ಯಮ ಹಂಚಿಕೆ ಅಂದರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಸ್ನ್ಯಪ್ಚಾಟ್ ಇವಲ್ಲ ಫೋಟೋ ವೀಡಿಯೋ ಹಂಚಿಕೆ
ಹ್ಮ
ಸೂಕ್ಷ್ಮ ಬ್ಲಗಿಂಗ್ ಎಕ್ಸ್ ಥ್ರೆಜ ಇವರ ಸಣ್ಣ ಸಂದೇಶಗಳು ೆನಾ ಚರ್ಚಾ ವೇದಿಕೆಗಳು ರೆಡಿಟ್ ಕೋಳ ಇವೆಲ್ಲ ಜ್ಞಾನ ಹಂಚಿಕೆ ಮತ್ತು ಪ್ರಶ್ನೋತ್ತರ
ಹಾ
ಸಾಮಾಜಿಕ ಮಾಧ್ಯಮದ ಅನುಕೂಲಗಳು ಸಂವಾಹ ಹಣ ಸ್ನೇಹಿತರು ಕುಟುಂಬ ಪ್ರಪಂಚದ ಜನರೊಂದಿಗೆ ತಕ್ಷಣ ಸಂಪರ್ಕ ಮಾಹಿತಿ ಮತ್ತು ಜಾಗೃತಿ ಸುದ್ದಿಶಿಕ್ಷಣ ವಿಷಯ ಸರ್ಕಾರಿ ಯೋಜನೆಗಳು ಬೇಗ ಹರಡುತ್ತವೆ ವ್ಯಾಪಾರ ಮತ್ತು ಮತ್ತು ಮಾರ್ಕೆಟಿಂಗ್ ಸಣ್ಣ ವ್ಯಾಪಾರಿಗಳು ಕಡಿಮೆ ಖರ್ಚಿನಲ್ಲಿ ಜಾಹೀರಾತು ಮಾಡಬಹುದು ಆನ್ಲೈನ್ ಮಾರಾಟ ಮಾಡಬಹುದು ಶಿಕ್ಷಣ ಮತ್ತು ಕಲಿಕೆ ಉಚಿತ ಆನ್ಲೈನ್ ಕೋರ್ಸ್ಗಳು ಟ್ಯಿಟೋರಿಯಲ್ಗಳು ತಜ್ಞರ ಚರ್ಚೆಗಳು ಲಭ್ಯ ವಿಲ್ ಸ್ಪೀಕ್ ಹರ್ ಸಾಮಾಜಿಕ ಬದಲಾವಣೆ ಪರಿಸರ ಆರೋಗ್ಯದಂತಹ ವಿಷಯಗಳ ಬಗ್ಗೆ ಅಭಿಯಾನ ನಿಧಿ ಸಂಗ್ರಹ ಮಾಡಲು ಸಹಾಯ ಸಾಮಾಜಿಕ ಮಾಧ್ಯಮದ ಅನಾನಕೂಲಗಳು ಅವರ್ ಸವಾಲುಗಳು ಚಟ ಮತ್ತು ಸಮಯ ವ್ಯರ್ಥ ಅತಿಯಾದ ಬಳಕೆಯಿಂದ ಓದು ನಿದ್ದೆ ಮಾನಸಿಕ ಆರೋಗ್ಯ ಹಾಳಾಗುತ್ತದೆ ನಕಲಿ ಸುದ್ದಿ ಮತ್ತು ತಪ್ಪು ಮಾಹಿತಿ ಸುಳ್ಳು ಸುದ್ದಿ ಬೀಗ ಹರಡಿ ಜನರಲ್ಲಿ ಗೊಂದಲ ಉಂಟುಮಾುತ್ತದೆ
ಹ್ಮ್
ಸೈಬರ್ ಬುಲ್ಲಿಂಗ್ ಮತ್ತು ಗೌಪ್ಯ ಗೌಪ್ಯತೆ ಸಮಸ್ಯ ವ್ಯಕ್ತಿ ವೈಯಕ್ತಿಕ ಮಾಹಿತಿ ದುರುಪಯೋಗ ಆನ್ಲೈನ್ ಕಿರುಕುಳ ಮಾನಸಿಕ ಆರೋಗ್ಯ ಸಮಸ್ಯೆ ಹೋಲಿಕೆ ಫೋಮೋ ಆತ್ಮವಿಶ್ವಾಸ ಕಡಿಮೆ ಆಗುವುದು
ಹ್ಮ್
ಮುಖಾಮುಖಿ ಸಂವಹನ ಕಡಿಮೆ ಜನರು ಕುಟುಂಬದ ಜೊತೆಗಿಂತ ಫೋನ್ನ ನಲ್ಲಿ ಹೆಚ್ಚ ಹೆಚ್ಚು ಸಮಯ ಕಳೆಯುತ್ತಾರೆ
ಹ್ಮ್
ಸಮಾಜದ ಮೇಲೆ ಪರಿಣಾಮ ಸಕಾರಾತ್ಮಕ ಜನರನ್ನು ಸಂಪರ್ಕಿಸುತ್ತದೆ ವ್ಯಾಪಾರ ಬೆಳೆಯ ಶಿಕ್ಷಣ ಹರಡುತ್ತದೆ ಸಾಮಾಜಿಕ ಚಳವಳಿಗೆ ಬೆಂಬಲ ನಕಾರಾತ್ಮಕ ನೃಚ್ಚಟ ವದಂತಿ ಹರಡುವಿಕೆ ಯುವಕರ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ
ಹ್ಮ್
ಅಗತ್ಯ ಜವಾಬ್ದಾರಿಯುತ ಬಳಕೆ ಡಿಜಿಟಲ್ ಸಾಕ್ಷರತೆ ಬದ ಮತ್ತು ಬಲವಾದ ಸೈಬರ್ ಕಾನೂನುಗಳು ಬೇಕು ತೀರ್ಮಾನ ಸಾಮಾಜಿಕ ಮಾಧ್ಯಮ ಒಂದು ಶಕ್ತಿಶಾಲಿ ಸಾಧನ ಇದನ್ನು ಸರಿಯಾಗಿ ಬಳಸಿದರೆ ಶಿಕ್ಷಣ ಸಂಪರ್ಕ
ನರ
ಕ ಸಬಿಕರಣ ಸಾಧ್ಯ ಆದರೆ ದುರುಪಯೋಗವಾದರೆ ಗಂಭೀರ ಸಮಸ್ಯೆ
ಯವರಮ್ಮ ಹ್ಮ್
ಉಂಟಾಗುತ್ತೆ ಆದ್ದರಿಂದ ವೈಯಕ್ತಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಸಾಮಾಜಿಕ ಮಾಧ್ಯಮದ ಸಮತೋಲಿತ ಮತ್ತು ಜವಾಬ್ದಾರಿಯಿತ ಬ ಓಕೆ ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಮಾಧ್ಯಮ ನಮ್ಮ ಜೀವನ ಅವಿಭಾಜ್ಯ ಅಂಗವಾಗಿದೆ ಲೈಕ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಕ್ಸ್ ನಂತಹ ವೇದಿಕೆಗಳು ಜನರ ನಡುವಿನ ಸಂವಹನದ ಸ್ವರೂಪ ವನ್ನೇ ಬದಲಾಯಿಸಿರಿ ಮಾಹಿತಿ ಹಂಚಿಕೆ ವ್ಯಾಪ್ ವ್ಯಾಪಾರ ಮನರಂಜನೆ ಶಿಕ್ಷಣ ಎಲ್ಲಾ ಕ್ಷೇತ್ರಗಳಲ್ಲೂ
ಹ
ಸಾಮಾಜಿಕ ಮಾಧ್ಯಮದ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ ಹ್ಮ ಸಾಮಾಜಿಕ ಮಾಧ್ಯಮ ಎಂದರೆ ಅಂತರ್ಜಾಲದ ಮೂಲಕ ಜನರು ಅಭಿಪ್ರಾಯ ಮಾಹಿತಿ ಫೋಟೋ ಆ ವಿಡಿಯೋಗಳನ್ನು ಪರಿಸರ ಹಂಚಿಕೊಳ್ಳುವ ವೇದಿಕೆ ಇದು ಸಾಮಾಜಿಕ ಜಾಲತಾಣ ಮಾಧ್ಯಮ ಹಂಚಿಕೆ ಆಪ್ ಗಳು ಸಂದೇಶ ಕಳುಹಿಸಿ ಆಪ್ಗಳು ಬ್ಲಾಗ್ಗಳು ಎಂಬ ಹಲವು ರೂಪದಲ್ಲಿದೆ
ಬ
ಹ
ಹಲೋ
ತ್ವರಿತ ಸಂವಹಣ ಸ್ನೇಹಿತ ಸಂಬಂಧಿಕರು ಪ್ರಪಂಚ ಯಾವುದೇ ಮೂಲದಲ್ಲಿದ್ದರೂ ಕ್ಷಣದಲ್ಲಿ ಸಂಪರ್ಕ ಸಾಹಧಿಸಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಯೂಟ್ಯೂಬ್ ಟ್ಯುಟೋರಿಯಲ್ ಆನ್ಲೈನ್ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಬಹಳ ಸಹಾಯಕವಾಗಿವೆ ವ್ಯಾಪಾರಿಗಳಿಗೆ ಇದು ಅಗ್ಗದ ಜಾಹೀರಾತು ವೇದಿಕೆ ಸಣ್ಣ ಅಂಗಡಿಯುವವರು ಇನ್ಸ್ಟಾಗ್ರಾಂ್ ಮೂಲಕ ತಮ್ಮ ಉತ್ಪವ ನ ಮಾರಾಟ ಊಟ ಮಾಡಬಹುದು ಜೊತೆಗೆ ಪರಿಸರ ಸಂರಕ್ಷಣೆ ಹ್ಮ ಅಲ್ಲ ತದಾನ ಮಹಿಳಾ ಸಬಲೀಕರಣದಂಹ ಸಾಮಾಜಿಕ ಅಭಿಯಾನಗಳಿಗೆ ಸಾಮಾಜಿಕ ಮಾಧ್ಯಮ ದೊಡ್ಡ ವೇದಿಕೆಯಾಗಿದೆ ಆದರೆ ಇದರ ದುರುಪಯೋಗವೂ ಇದೆ ಅತಿಯಾದ ಬಳಕೆಯಿಂದ ವಿದ್ಯಾರ್ಥಿಗಳ ಓದು ಹಾಳಾಗುತ್ತದೆ ನಿದ್ದೆ ಕಡಿಮೆಯಾಗುತ್ತದೆ ನಕಲಿ ಸುದ್ದಿಗಳು ಕ್ಷಣದಲ್ಲಿ ಹರಡಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುತ್ತವೆ ಸೈಬರ್ ಬುಲ್ಲಿಂಗ್ ವೈಯಕ್ತಿಕ ಮಾಹಿತಿ ಕದ್ ಕದ್ದಿಯುವುದು ಸಾಮಾನ್ಯವಾಗಿದೆ ಇನ್ಸ್ಟಾಗ್ರಂ ನಲ್ಲಿ ಇತರರ ಜೀವನ ನೋಡಿ ಹೋಲಿಕೆ ಮಾಡಿ ಕೊಂಡು ಅನೇಕ ಯುವಕರಲ್ಲಿ ಖಿನ್ನತೆ ಕಾಣಿಸಿಕೊಳ್ಳುತ್ತಿದೆ ಇದರಿಂದಾಗಿ ಮುಖಾಮುಖಿ ಸಂಬಂಧಗಳು ಕಡಿಮೆಯಾಗಿ
ಹ್ಮ್
ಜನರು ಮಾನಸಿಕವಾಗಿ ಏಕಾಂಗಿಗಳಾಗುತ್ತಿದ್ದಾರೆ
ಹಾ ಹ್ಮ
ಸಾಮಾಜಿಕ ಮಾಧ್ಯಮ ಒಂದು ಎರಡು ಮುಖದ ಕತ್ತಿ ಇದನ್ನು ಸರಿಯಾಗಿ ಬಳಸಿದರೆ ಅದು ಜ್ಞಾನ ಸಂಪರ್ಕ ಅವಕಾಶದ ಬಾಗಿಲು ತೆರೆಯುತ್ತದೆ ದುರುಪಯೋಗವಾದರೆ ವ್ಯಸನ
ಹಾ
ಮಾನಸಿಕ ತೊಂದರೆ ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಜವಾಬ್ದಾರಿಯುತರಾಗಿ ಸಮಯಮಿತಿಯೊಳಗೆ ಸತ್ಯಾಸತ್ಯತೆ ಪರಿಶೀಲಿಸಿ
ಹಾ
ಸಾಮಾಜಿಕ ಮಾಧ್ಯಮ ಬಳಸಬೇಕು ಆಗ ಮಾತ್ರ ಅದು ನಮ್ಮ ನಿಜವಾದ ಅರ್ಥದಲ್ಲಿ ನಮ್ಮ ಅಭಿವೃದ್ಧಿಗೆ ನೆರವಾಗುತ್ತದೆ ನಿಮ್ಗೇಏನಾದ್ರೂ ಹೇಳದಿದ್ಯಾಾ
ಸಮಾಜದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ರ ಅಂತ ಜನಗಳನ್ನ ಸಹಸ್ಕರಿಸಬೇಕು ಸಮಾಜವನ್ನು ಹಾಳು ಮಾಡುವುದು ಸ್ವಚ್ಛತೆಯ ಬಗ್ಗೆ ಹ್ಮ ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕುವುದು ಅದು ಸಮಾಜದ ಜನರಿಗೆ ತುಂಬಾ ಅನ್ಯಾಯವಾಗುತ್ತದೆ ನಾವು ಸಮಾಜವನ್ನು ಸಹಕರಿಸಬೇಕಂದ್ರೆ ನಾವು ಒಟ್ಟಿಗೆ ಜನಗಳನ್ನ ಸ್ವಾವಲಂಬಿಗಳನ್ನು ಮಾಡ್ದಿರಾ ನಾವು ಆಯಾ ಕೆಲ್ಸಗಳು ಆಯಾ ಕೆಲ್ಸಗಳು ಮಾಡ್ಕೊಂಡು ಚೆನ್ನಾಗಿ ಆರಾಮಾಗಿ ಇರ್ಬೇಕು ನಾವು ಏನು ಮಾಡ್ಬೇಕು ಅಂತ ನಾಲ್ಕ್ ಜನ ಇದ್ದಾಗ ಯಾವತರ ಮಾತಾಡ್ಬೇಕು ಯಾವತರ ಅವ್ರಿಗೆ ಏನಾದ್ರು ಒಂದು ಕಾರ್ಯ ನಿರ್ವಹಿಸ್ಬೇಕಾದ್ರೆ ಯಾವತರ ವರ್ತಿಸಬೇಕು ಜವಾಬ್ದಾರಿ ತಗೊಳ್ಬೇಕು ಯಾವ ತರ ಇರ್ಬೇಕು ಅನ್ನೋದು ನಾವು ಹ್ ಮಂದಟ್ಟಲ್ಲಿ ಇಟ್ಕೋಬೇಕು ಯಾವ ತರ ಮಾತಾಡಿದ್ರೆ ಜನ ಸಂದಿಸ್ತಾರೆ ಸಮಾಜದಲ್ಲಿ ಯಾವ ತರ ಗೌರವ ಹೆಚ್ಚಿಸ್ಕೋಬೇಕು ಯಾವ ಕೆಲಸ ಮಾಡಿದ್ರೆ ಗೌರವ ಹೆಚ್ಚಾಗುತ್ತದೆ ಯಾವ ಕೆಲ್ಸ ಮಾಡಿದ್ರೆ ಜನರಿಗೂ ಉಪಯೋಗವ ಆಗುತ್ತದೆ ಎಂಬುದರ ಬಗ್ಗೆ ನಾವು ತಿಳ್ಕೋಬೇಕು ಎಲ್ಲಂದ್ರೆ ಎಲ್ಲಿ ಯತರ ಅಂದ್ರೆ ಆ ತರ ಮಾತಾಡ್ದ ಮಾತಾಡಿದ್ರೆ ಚೆನ್ನಾಗಿರಲ್ಲ ಯಾವತರ ಮಾತಾಡ್ಬೇಕ ಅಂದ್ರೆ ಥರದನ್ನು ಮಾತಾಡಬೇಕು ನಾವು ಚೆನ್ನಾಗಿ ನಾಲ್ಕು ಜನಗರಿಗೆ ಉಪಯೋಗ ಆಗಬೇಕು ಅಂದ್ರೆ ನಾವು ಹ್ಮ್ ಸ್ವಚ್ಛವಾಗಿ ಮೃದುವವಾಗಿ ಮಾತಾಡ್ಬೇಕು ಹಾ ಮಾತಾಡುವ ನವ್ಯಾ ಹಲೋ
ಧನ್ಯವಾದಗಳು ಬಾಯ್
ಟೈಮ್ ಆಯ್ತಾ
ಹಾ ಧನ್ಯವಾದಗಳು